ನಾವ ಏನ್ ಮಾಡ್ತಿದ್ರಿ
ಹಾಯ್ ಕೂತಿದ್ದೆ ನೀವೆನ್ ಮಾಡ್ತಿದ್ದೀರಾ
ನಾನು ಇಲ್ಲಿ ನಮ್ಮ ಊರಿಗ್ ಬಂದಿದ್ದೆ ಹ್ ಇಲ್ಲೇ ಕೆಲ್ಸ ಮಾಡ್ತಿದ್ರು ಅವ್ರಿಗೆ ಅಡ್ಗೆ ಮಾಡಣ ಅಂತ ಮಾಡ್ತಾ ಇದೆ
ಓಕೆ ಏನು ಫಂಕ್ಷನ್ನ ಊರಲ್ಲಿ
ಆ ತರ ಏನಿಲ್ಲ ನಮ್ಮ್ ಮನೇಲಿ ಒಂದ್ ಸ್ವಲ್ಪ ಕೊಡ್ಕೆ ಕಡಿಸ್ತಿದೋ ದನ್ಗಳಿಗೆ ಜಾಗ ಇರ್ಲಿಲ್ಲ ಹಂಗಾಗಿ ಕೊಡ್ಕೆ ಕರ್ತಿದ್ರು ಅವ್ರಿಗೆ ಎಂತ ಊಟ ಅಡಿಕೆ ಮಾಡ್ಕೊ ಬಂದಿದೆ
ಮತ್ತೆ ಈ ಈ ಕಡೆ ಬರೋದೆಲ್ಲ ಯಾವಾಗ ನಮ್ ಕಡೆ
ಬರ್ತೀನಿ ಬರ್ತೀನಿ ಇನ್ನು ಟೈಮು ನೋಡೋಣ ನಾಳೆ ಇಲ್ಲ ಅಂದ್ರೆ ಇವತ್ ಸಂಜೆ ಬರೋಣ ಅನ್ಕೊಂಡಿದೀನಿ
ಹಾ ಓಕೆ
ನೀವ ನ್ ಮಾಡ್ತಿದ್ರಿ
ನಾವು ಇಲ್ಲಿ ಆನ್ಲೈನ್ ಕ್ಲಾಸ್ ಇತ್ತು ಕೇಳ್ಕೊಂಡ್ ಕೂತಿದ್ದೆ
ಹಾ ಊಟ
ಊಟ ಮಾಡ್ಬೇಕು ನಿಮ್ದ ಆಯ್ತಾ ಊಟ
ನಂದಿನ್ನುೂ ಆಗಿಲ್ಲ
ಆ ಮಟನ್ ಮಾಡಿದ್ರು ಮ ಕಳಗೋಟಿ ಸಾಂಬಾರ್ ಮತ್ತೆ ಅನ್ನ ಮುದ್ದೆ ಬೆಳಗ್ಗೆನೆ ತಿಂದು ಕೂತಿದ್ವಿವಾಗ ಆನ್ಲೈನ್ ಕ್ಸಿತ ಕೇಳ್ತಾ ಇದ್ದೆ ನಾನು ಹ್ಮ್ ಮತ್ತೆ ನೀವು ಫೋನ್ ಎಲ್ಲ ಯಾವ್ದು ಯೂಸ್ ಮಾಡೋದು
ಹ ನಮ್ದಾ ಓಪೋ ಅದ್ರ ಬೇರೆ ತಗೊಂಡು ಒಂದ್ ಸಿಕ್ಸ್ ಸೀಯರ್ಸ್ ಆಗಿದೆ ಫುಲ್ ಆ್ಯಾಂಗ್ ಆಗುತ್ತೆ ಇನ್ನೊಂದ ಯಾವ್ದಾರೂ ಹೊಸಾದ್ ನೋಡ್ಬೇಕು
ನೆಕ್ಸ್ಟ್
ಯಾವ್ದೋ ನೆರ್ತಿಂಗ ಅಂತ ಇವಾಗ ಹೊಸ್ತಾಗ ಯಾವ್ದೋ್ ಬಂದಿದಿ ಅಂತಲ್ಲ ಅದು ಚೆನ್ನಾಗಿದೆ ಅಂತಿದ್ರು ಅದನ್ನ ಹ ಟ್ರೈ ಮಾಡನ್ ಅನ್ಕೊಂಡಿದೀನಿ ಅಯ್ಯೋ ಐಫೋನ್ ಎಲ್ಲ ತಗೊಳಕ್ಕ ಆಗಲ್ಲ ದುಡ್ಡೆ ಎಲ್ಲಾ ಜಾಸ್ತಿ ಅವು ಅದೇನೋ ಒನ್ ಸಿಕ್ಸ್ಟಿ ಹ್ಮ ಫುಲ್ ಜಾಸ್ತಿ ಅಮೌಂಟ್ ಅವ ಅವೆಲ್ಲ ಹ್ಮ ವೆವ ಒನ್ ಸಿಕ್ಸ್ಟಿ ಪ್ರೋ ಅದು ಇದು ಅವೆಲ್ಲ ಜಾಸ್ತಿ ರೇಟ ಎಲ್ಲಿ ಒಂದ ಅಲ್ಲ ಫೋನ್ಲ್ಲಿ ಮಾತಾಡೋದ ಏನು ಇಷ್ಟ ಮಾತಾಡ್ತ ಅದಕ್ಕೆಲ್ಲ ಒಂದೂವರ್ ಲಕ್ಷ ಪಕ್ಷೆ ಎಲ್ಲ ಇನ್ವೆಸ್ಟ್ ಮಾಡಿ
ಸುಮ್ನೆ ವೇಷ್ಟ್ ಅನ್ಸುತ್ತಲ್ಲ ಬಟ್ ೋಟೋ ಪರ್ಪಸ್ ತಗೋ ತಗೋಬೇಕು ಅನ್ಸುತ್ತೆ ಐಫೋನ್ ನಾ
ಹ್ಮ್ ಅದೇ ಅಷ್ಟೇ ನ್ ಚೆನ್ನಾಗ್ ಬರಲ್ಲ ಐಫೋನ್ ಫೋನಲ್ಲಿ ಫೋಟೋ ಆದ್ೂ ನನಗೇನು ಅಷ್ಟೊಂದ ಇಷ್ಟಾನೇ ಆಗಲ್ಲ ಹ್ಮ್ ಮಾಮೂಲಿ ಕ್ಯಾಮ್ರಾ ಅಂದ್ರೆ ಚೆನ್ನಾಗಿ್ ಒಂದೊಂದು ದು ಕ್ಯಾಮ್ರಾಗಗಳು ಚೆನ್ನಾಗಿರ್ತವೆ ಒಬ್ಬೊಬ್ರು ಅಂದ್ರೆ ಫೋನ್ ಮೇಲ್ ಡಿಪೆಂಡ್ ಆಗಿರುತ್ತಲ್ವಾ ಇನ್ನ ಆದ್ರೆಲ್ಲ ಐಫೋನ್ ಅಲ್ಲಿ ಅದ್ರಲ್ಲೂ ತೆಗೆದು ಅದ್ರಲ್ಲೂ ಎಡಿಟ್ ಮಾಡಬೇಕು ಅದರಲ್ಲಿ ಆಪ್ಷನ್ಗಳು ಇರ್ತವೆ
ಓಕೆ ಅದು ಅದೇ ತರನಾ
ನಿಮ್ದರು ನೀವ ಯಾವ್ದು ಯೂಸ್ ಮಾಡ್ತೀರಾ
ನಾನು ರಿಯಲ್ಮಿ ಯೂಸ್ ಮಾಡ್ತನಿ ಹ
ರಿಯಲ್ಮಿ ಯೂಸ್ ಮಾಡ್ತೀರಾ ಅನ್ನಿ
ತಗೊಂಡ್ ನಾಲ್ಕಕ್ ವರ್ಷ ಆಯ್ತು ಪರವಾಗಿಲ್ಲ ಫೋಟೋಸ್ ಎಲ್ಲಾ ಅಷ್ಟ ಚೆನ್ನಾಗಿಲ್ಲ ಯೂಸ್ ಮಾಡೋರು ಯೂಸ್ ಮಾಡೋ
ಹ್ಮ್ ಅಂದ್ರೆ ಚೆನ್ನಾಗಿ ಇರ್ತೀರಾ ತ ಬಟ್ ಆಮೇಲೆ ಏನ್ ಗೊತ್ತಾ ತೊಗೊಂಡಿರದು ಮತ್ತೆ ಮಾರಬೇಕು ಮತ್ತೆ ಹೊಸ ತಗೋಬೇಕು ಅಂತಾನೇ ಅನ್ಸಲ್ಲ ಇದನ್ನೇ ಯೂಸ್ ಮಾಡ್ತರೋಣ ಚೆನ್ನಾಗಿ
ಹಾ ಚೆನ್ನಾಗಿ ಅನ್ಸುತ್ತೆ ನಂದು ಚೆನ್ನಾಗಿದೆ ಫೋನ್ ನಾನು ಅಂತೂ ಸದ್ಯಕ್ಕೆ ಓಕೆ ಪರ್ಚೇಸ್ ಮಾಡದೇನಿಲ್ಲ ಫೋನಾ ಓಕೆ ಓಕೆ ಚೆನ್ನಾಗಿದೆ ನನ್ ಫೋನ್
ಪೋನ್ ತುಂಬಾ ಇದಾವೆ ಆದ್ರೆ ಅವು ಯಾವು ನಂಗೆ ಅಸ್ಟೊಂದು ಗೊತ್ತಿಲ್ಲ ಗೊತ್ತಿರೋದೆೇ ವಿವೊ ಒಪ್ಪೊ ಅದ್ರಲ್ಲೂ ವಿವೋದ್ರಲ್ಲಿ ನೇಮ್ ಎಲ್ಲ ಇರ್ತವೆ ಎಷ್ಟ ಯಾವ್ದಾದೋ ನೇಮ್ ಇರ್ತ ಇವಾಗ ಓಪೋದಲ್ಲಿ ಎ ಫಿಫ್ಟಿ ಫೋರ್ ಎ ಫಿಫ್ಟಿ ಸಿಕ್ಸ್ ಆತರ ಇರ್ತಾವಲ್ಲ ರಿಯಲ್
ಇವಾಗ ಏನ್ ಗೊತ್ತಾ ಇವಾಗ ನೀ ಅದು ನೋಥಿಂಗ್ ತಗೊತೀನಿ ಅಂದ್ರೆ ಅಲ್ವಾ
ಹಾ
ನಥಿಂಗು ನಮ್ಮ ಫ್ಯೂಚರ್ ಅಲ್ಲಿ ಹ್ಯಾಂಗ್ ಆಗುತ್ತೆ ಅಂತ ಹೇಳ್ತ ಇದ್ರು ನನ್ ಗೊತ್ತಿರೋರೊಬ್ರು ನಾ ನೋಡಿ ಒಂದ್ಸಲ ಯಾರು ಯೂಸ್ ಮಾಡಿದಿದ್ದಾರೆ ಅವ್ರನ್ನ ಕೇಳಿ ಯೂಸ್ ಮಾಡಿದ್ರೆ ಬೆಟರ್ ಅನ್ಸತ್ ನೀವು
ಅಂದ್ರೆ ನಾನೇನು ನೊತ್ತಿಂಗ್ನೆೇ ತಗೋಬೇಕು ಅಂತ ಇಲ್ಲ ಬಟ್ ಅದು ಚೆನ್ನಾಗಿರುತ್ತೆ ನೋಡಿಂತ ಹೇಳ್ತಿದ್ರಲ್ಲಾ
ಬಟ್ ಫೋಟೋ ಗ್ ನನ್ನ್ ಪ್ರಧರ್ ನನ್ ಬ್ರದರ್ ಹತ್ರ ಇದೆ
ಹ
ಚೆನ್ನಾಗ್ ಬರುತ್ತೇ ಯೂಸ್ ಮಾಡಕ್ ಕೆ ಲುಕ್ ವೈಸ್ ಎಲ್ಲಾ ಚೆನ್ನಾಗಿದೆ. ಓನದು ಇವಾಗ್ ತಾನ್ ಯಾರೂ ಒಬ್ರು ನಂಗೆ ಹೀಗೆ ಅದು ಹ್ಯಾಂಗ್ ಆಗುತ್ತೆ ಅಂದಂಗಿತ್ತು ಸೊ ಅದಕ್ಕೆ ಹೇಳ್ದೆ
ಹ್ಮ್
ಇಲ್ಲಾ ಅಂದ್ರೆ ನೀವು ಸ್ಯಾಮ್ಸಂಗ್ ತಗೋಬೊದು ಬಟ್ ಆ ಸ್ಯಾಮ್ಸಂಗ್ ಎಸ್ ಫೋರ್ ಇದೆಯಲ್ಲ ಎಸ್ ಟ್ವೆಂಟಿ ಫೋರ್ ತುಕಾ-ತುಂಬಾ ಕಾಸ್ಟ್ಲಿ ಹ್ಮ್ ಯಾವ್ದು ಇಷ್ಟ ಆಗುತ್ ಯಾವ್ದು ಸೂಟ್ ಅನ್ಸುತ್ತೆ ಮತ್ತೆ ಬಜ್ ಬಜೆಟ್ ಫ್ರೆಂಡ್ಲಿ ಇರ್ಬೇಕು ಆತರ ಇದ್ರೆ ಚಂದ
ಹ ನೋಡ್ತೀನಿ ಅಂದ್ರೆ ಇನ್ನು ಸರ್ಚ್ ಮಾಡ್ತೀನಿ ಯಾವ್ಯಾವ್ ತರ ಇರುತ್ತೆ ತುಂಬಾ ಫೋನ್ಗಳು ಇರ್ತವಲ್ಲಾ ನೋಡದು
ಪೋಕೋ ಫೋನ್ ಏನೋ ಚೆನ್ನಾಗ್ ಅದೇ ಅಂತಿದ್ರು
ಯಾವ್ದು
ಪೊಕೋ ಪೊಕೋ ನೊ ಏನೋ ಫೋನು
ಅದೆಲ್ಲಾ ಗೊತ್ತಿಲ್ಲಾ ಕೇಳ್ತೀನಿ ತಾಳಿ
ಹ್ಮ್ ಮತ್ತೆ ಮೊ ಮೋಟೋರೋಲಾ ಏನೋ ಸಂ ತೆಂಗಿದೆಲಾ ಅದು ಚೆನ್ನಾಗಿದೆ ಅಂತಿ ಅದು ಚೆನ್ನಾಗಿದೆ ಅಂತಿದ್ರು ಮೋಟೋಜಿನ ಏನೋ ಆ ಸಂತಿಂಗ್ ಅನ್ಸುತ್ತೆ
ಹ್ಮ್
ವಿವೋ ಓಪೋ, ಎಲ್ಲ ಪರವಾಗಿಲ್ಲ ಯೂಸ್ ಮಾಡ್ಬೋದು
ಹ್ಮ್ ಪರವಾಗಿಲ್ಲ ಯೂಸ್ ಮಾಡ್ಬೋದು
ಮತ್ತೆ ಇವಾಗ ನಮ್ದು ರಿಯಲ್ಮಿ ಹೆಂಗಂದ್ರೆ, ಫೋಟೋಸ್ಗೆ ಸ್ಟಾರ್ಟಿಂಗ್ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ.
ಹ್ಮ್
ಆಮೇಲೆ ಯೂಸ್ ಮಾಡ್ಬೋದು, ಬಟ್ ಆಮೇಲೆ ಆಮೇಲೆ ಯುಸ್ ಮಾಡ್ಬೋದು ಬಟ್ ಅಂದ್ರೆ ಹಾ ಫೋಟೋಸ್ ಎಲ್ಲ ಚೆನ್ನಾಗಿ ಬರಲ್ಲ ಅಷ್ಟೇ ಆಮೇಲೆ,
ಹ ನಂದು ಫೋನ್ ಫೋಟೋಸು ಚೆಾಗ್ ಬರ್ತ್ತತಿ ಎಲ್ಲಾ ಚೆನ್ನಾಗ್ ಬರ್ತಿತ್ತು, ಹ ಹಿಂಗೇ ತಮ್ಮ ಒಂದ್ಸತಿ ಕೋಪ ಬರಿಸ್ಬಿಟ್ಟ, ನನ್ ಫೋನ್ಲ್ಲೇ ಹೊಡೆದು ಬಿಟ್ಟೆ. ಬಿಟ್ಟಿದೆ ಅದ ಆವಾಗ ಕ್ಯಾಮ್ರಾನೂ ಹಾಳಾಯಿತು, ಫುಲ್ಲು ಇದಾಗ್ಬಿಟ್ಟು ಇದೆ ಇವಾಗ ಹ್ಮ ಫುಲ್ ಹೋಗ್ಬಿೈ, ಅಂದ್ರೆ ಚಾನ್ನಾಗಿದೆ ಯೂಸ್ ಮಾಡ್ಬೋದು.
ಹಾ ಕೆ ಗೂಗಲ್ ಫಿಕ್ಸ್ ಎಲ್ಲೂ ಫೋನು ಚೆನ್ನಾಗಿದೆ ಅಂತ ನೋಡಿ.
ಹಾ ಗೂಗಲ್ ಫಿಕ್ಸ್ ಎಲ್ಳ್?
ಫೋನ್ ಫಿಕ್ಸ್ ಫಿಕ್ಸ್ ಫೋನ್ ಗೂಗಲ್ ಪಿಕ್ಸಲ್
ಹ ಹ ಕೇಳ್ತೀನಿ.
ಅದು ಚೆನ್ನಾಗಿದೆ, ಬಟ್ ಅದೇ ಅದ ಏನ್ ಫೀಚರ್ ಅಲ್ಲೊಂದು ಹೊಸ ಫೀಚರ್ ಬಿಟ್ಟಿದ್ದಾರಂತೆ. ಇವಾಗ ಅದ್ರಲ್ಲಿ ಇವಾಗ ನಾವು ಮಾತಾಡ್ತೀವಿ ಅಲ್ವಾ ಅದನ್ನ ಬೇರೆ ಲಲ್ಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡತರನೋ ಟೀಚರ್ ಬಿಟ್ಟಿದಾರಂತೆ.
ಹೌದಾ ಹ್ಮ್ ಇವಾಗ್ ನಾವ್ ಏನಾರು ಮಾತಾಡ್ತಿದ್ರೆ ಹಿಂದಿ ಮಾತಾಡ್ತಿದ್ರೆ ನಾವ್ ಕನ್ನಡ್ದಲ್ ಮಾತಾಡ್ತಿದ್ರೆ ಅವ್ರ್ ಹಿಂದಿಲ್ ಬೇಕುಂದ್ರೆ ನಾವ್ ಹಿಂದಿ ಲಿ ಟ್ರಾನ್ಸ್ಲೇಟ್ ಕೊಡ್ಕೊಂಡ್ರೆ ಅವ್ರ್ ಗ್ ಹಿಂದಿಲ್ ಕೇಳ್ಸುತ್ತಾ?
ಬಟ್ ಅದು ಎಷ್ಟ್ ಅಂತ ಅಂದ್ರೆ ಒಂದ್ ಅದು ಎಂಬತ್ ಲಕ್ ಎಂಬತ್ ಸಾವ್ರ ಆತರ ಅಂತೆ ಒಂದ್ ಲಕ್ಷದ ಎಂಬತ್ ಸಾವ್ರ ಎಪ್ಪತ್ ಸಾವ್ರ ಐ ಫೋ ಐ
ಟ್ವೆಂಟಿ ಫೈವ್ ಟು ಟ್ವೆಂಟಿ
ಫೋನ್ ಗಿಂತ ಜಾಸ್ತಿ
ನೀವ್ ಟ್ವೆಂಟಿ ಫೈವ್ ಟ್ವೆಂಟಿ ಅಂತ ಅಂದ್ರೆ ಆ ನತ್ತಿಂಗ್ ಚೆನ್ನಾಗಿದೆ ನೋಡಿ.
ಹ್ಮ್
ಫೋಟೋಗೆ ಲುಕ್ ವೈಸು ಚೆನ್ನಾಗೈತೆ ಫೋಟೋಗೂ ಚೆನ್ನಾಗೈತೆ
ಇಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ರಲ್ಲಿ ಹೇಳಿ. ಒಂದ್ ಐವತ್ರ್ ಮೇಲೆಲ್ಲ ಹೋಗಕೆ ಆಗಲ್ಲ ಅದ್ರ್ ಮೇಲೆಲ್ಲ
ವಿವೋ ಓಪೋ ಏನ್ ಗೊತ್ತಾ ಇವಾಗ್ ಫೋಟೋಸ್ ಚೆನ್ನಾಗ್ ಬರುತ್ತೆ ಮುಂದೆ ಫೀಚರಲ್ ಫೋಟೋಸ್ ಚೆನ್ನಾಗ್ ಬರಲ್ಲ ಅದೊಂದ್ ಬೇಜಾರು ಹ್ಮ್ ಮತ್ತೆ?
ಮತ್ತೆ ಹೇಳ್ಬೇಕು.
ಎಲ್ ನೀವ್ ಎಲ್ ಫೋ ಸ ನಿಮ್ಗ್ ಯಾರಾದ್ರು ಕೇಳಿ ಬೇರೆಯವ್ರ್ ನ ಸಜೆಸ್ಟ್ ಮಾಡ್ಕಳ್ಳಿ ಫೋನ್ ಎಲ್ ತಗೊಳ್ಳೋದು ಹೇಗ್ ಗೆ ನೀವ್ ಸ್ವಲ್ಪ ಹೋಗಿ ಬೇರೆ ಕಡೆಲ್ಲಾ ವಿಚಾರ್ಸಿ ತಗೊಳ್ಳಿ ಫೋನ
ಅಂದ್ರೆ ಹೋಗ್ ಕೇಳ್ಬೇಕು ಯೌ ಇಲ್ಲ ಅಂದ್ರೆ ಇಲ್ಲೇ ತಗೊಳ್ಳಿ ಮೇಡಮ್ ಇಲ್ಲೇ ಚೆನ್ನಾಗಿರುತ್ತೆ ಬೇರೆ ಕಡೆ ಎಲ್ಲಾ ಕಡಿಮೆ ಹಂಗೆ ಹಿಂಗೆ ಜಾಸ್ತಿ ಇರುತ್ತೆ ನಮ್ದ್ರಲ್ಲೇ ಶಾಪ್ ಅಲ್ಲೇ ಕಡಿಮೆ.
ಹ್ಮ್ ನಂದು ರಿಯಲ್ ಫೋನು. ನಾಲಕ್ ವರ್ಷ ಆಯ್ತು ತಗೊಂಡು, ಒಂದ್ಸಲ ನಮ್ಮಮ್ಮ ಎತ್ ಹಾಕ್ಬಿಟ್ಟು ಡಿಸ್ಪ್ಲೇ ಹೋಗ್ಬಿಟ್ಟಿತ್ತು. ಒಂದ್ ವರ್ಷ ಆಯ್ತು ಡಿಸ್ಪ್ಲೇ ಹಾಕ್ಸಿ. ಚೆನ್ನಾಗಿದೆ ನನ್ ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ ಬಟ್ ವರ್ಕ್ ಮಾಡಕ್ಕೆೆ ಯೂಸ್ ಮಾಡಕ್ಕೆಲ್ಲ ಚೆನ್ನಾಗೈತಿ
ಹ್ಮ್ ನಂದೇ ಇವಾಗ ಯೂಸ್ ಎಲ್ಲಾ ಮಾಡ್ಬೋದು ಚೆನ್ನಾಗಿೀನ ವರ್ಕ್ ಮಾಡ್ಬೋದು ಕ್ಯಾಮ್ರ ನ ಚೆನ್ನಾಗಿಲ್ಲ ಹೋಗಸ್ಕಣ ನಾನೇ ಚೆನ್ನಾಗಿತ್ತು
ಹಾ ನೀವೆನ್ ಕೋಪ್ಲ್ಲಿ ಫೋನ್ ಹೊಡದ್ ಬಿಟ್ರಿ ಹಂಗ್ ಮಾಡ್ಬಾರ್ದು ನಾವು
ಹ ಹ ತಾಳ್ಮೆಯಿಂದ ಇರಬೇಕು
ತಾಳ್ಮೆಯಿಂದನು ಇರಲ್ಲ
ಮತ್ತೆ ಮ ಅಂದ್ರೆ ಬೋಟಿ ಸಾಂಬ್ರ ಎಲ್ಲಾ ಖಾಲಿ ಆಯ್ತು ತ್ತಾ
ಹಾ ಇದೆ ಇವಾಗ ಬೆಳಗ್ಗೆ ಅಷ್ಟೇ ತಿಂದಿರೋದು ಇವಾಗ
ಹ್ಮ್ ಏನು ಭಾನುವಾರ ಸ್ಪೆಷಲ್
ಹಾ ಸಂಡೇ ಸ್ಪೆಷಲ್
ಹ್ಮ್
ಚೆನ್ನಾಗಿತ್ತು ಇವಾಗ ತಿಂದು ಮಲ್ಗಿದ್ವಿ ಇವಾಗ ಮತ್ತೆ ಊಟ ಮಾಡ್ಬೇಕಕ್ ಕೊಟ್ಟೆ ಆಸೀತ ಇತೆ
ಕ ಬಿಸಿಲು ಇವತ್ತು ತುಂಬಾ ಹೊಟ್ಟೆ ಹಸಿತ ಇದೆ
ಡೈಲಿ ಬಿಸಿಲು ಯಾವಾಗ ನೋಡ್ರೆ ಬಿಸಿಲು ಇರುತ್ತೆ ನೆರಳು ಇರೋದು ಕಾಣೋದೇ ಅಲ್ಲ ರಾತ್ರಿ ಹೊತ್ತು ಬಿಟ್ರೆ ಸಂಜೆ
ಅಲ್ವಾ ಕರೆಕ್ಟು
ಹ್ಮ್
ಏನಪ್ಪಾ ಈ ಬಿಸಿಲು ಹೋಯು ಕೋ ಪಾತ್ ದೇವ
ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ
ಈ ಏನು ಇಲ್ಲ. ಹೇಳ್ಬೇಕು ನೀವು
ಹ್ಮ್ ಇವಾಗ ನಿಮ್ಮಮ್ಮ ಎಲ್ಲಾ ಯಾವ್ ಫೋನ್ ಯೂಸ್ ಮಾಡ್ತಾರಲ್ಲ, ಕೀಪ್ಯಾಡ್ ಯೂಸ್ ಮಾಡ್ತಾರೆ ಅನ್ಸತಲ್ವಾ?
ಹ್ಮ್, ನಮ್ಮಮ್ಮ ನಮ್ಮಪ್ಪ ಎಲ್ಲ ಕೀಪೆಡುದು ಒ ತಮ್ಮ ಒಬ್ಬ ಹ ಯಾವುದು ಆ ಇದು ಮೋಸ್ಟ್ಲಿ ರಿಯಲ್ಮಿನೋ ಏನೇ ಇರ್ಬೇಕು ಅನ್ಸುತ್ತೆ ಗೊತ್ತಿಲ್ಲ.
ನಮ್ಮಮ್ಮನ ಕೀಪ್ಯಾಡ್ ಯೂಸ್ ಮಾಡ್ತಾರೆ ಬೆಟರ್ ಅನ್ಸುತ್ತೆ ಕೀಪ್ಯಾಡ್.
ಹ್ಮ್, ಇವಕ್ಕೆಲ್ಲ ರೀಚಾರ್ಜ್ ಮಾಡ್ಸೋದು ತ್ರ್ರೀ ಹಂಡ್ರೆಡ್ ಕೊಟ್ಟು ಅವೇ ಬೆಟರು ಆಕ್ಕೂ ಇವಾಗ ಇನ್ನೂರು ರೂಪಾಯಿ. ಏನ್ ನೋಡಕ್ ಇಲ್ವಾ ಸುಮ್ನೆ ಡಾಟನು ವೇಸ್ಟ್ು.
ಕರೆಕ್ಟ್ು ಕರೆಕ್ಟ್
ಅಯ್ಯೋ ಇನ್ನೊಂದ ನೂರ ಐವತ್ತು ರೂಪಾಯಿಕಿ ನಮ್ ಫನ ರೀಚಾರ್ಜ್ ಚಾರ್ಜ್ ಮಾಡ್ಕೋಬೋದು
ಹ್ಮ್ ಸರಿರಿ ಆಯ್ತು, ಮತ್ತೆ ಸರಿ ಬಾಯ್
ಸರಿ ಆಯ್ತು ಬಾಯ್.
ಹ್ಮ್
ಹ್ಮ